ಹಾ ಅಂಬಿಕಾ ಆರಾಮಿದಿಯಾ
ಆರಾಮ ಇದಿನ್ ನೋಡಮ್ಮ ನೀನ್ ಆರಾಮಿದೆ
ಹ್ಮ ನಾನು ಆರಾಮಿದೀನಿ ನೋಡು ಏನ್ ಮಾಡಾಕತಿ
ಏನು ಇಲ್ಲ ಇ ನಾಳ ಹೋಗಿತ್ತ ಎರಡು ದಿನಲಿಂತ
ಹೌದಾ ನೀರ್ ಬರದು ಬಾಳ ಕಷ್ಟ
ಇಲ್ಲ ಬರ್ತಿದ್ದು ಇವತ್ ಯಾಕೋ ತಗ್ದಾರ ಆ ಕಡೆ ಏನೋ ಕರೆಂಟ್ ಇಲ್ಲ ಅಂತ
ಹೌದಾ ಅದು ಅಂಬೇಡ್ಕರ್ದ ಅಂತ ಹೇಳಿ ಒಂದು ಫಿಲ್ಟರ್ ಬರ್ತಿತ್ತಲ್ಲಾ ಅದು ನೀರ್ ಬರಲ್ಲ ನಿಮ್ ಕಡೆ
ಹ ಟ್ವೆಂಟಿ ಫೋರ್ ಇಂಟು ಸೆವೆನ್ೇ ಆದ ಆದ್ರ ಅಲ್ಲಿ ಕರೆಂಟ್ ಇಲ್ಲಂತ ಅಲ್ಲಿ ನೀರ್ ಬಿಡೋ ಕಡೆೆಯ ಏನು ಪ್ರಾಬ್ಲಮ್ ಆಗ್ಯದ ಅಂತ ಹಂಗಾಗಿ ತೆಗ್ದಿದ್ದ ಸಣ್ಣ ಬರ್ಲತಿತ್ತು ಮ್ಯಾಲ ಹೀರ್ಲ ಆಗ್ಯಾವ್ ಸಿಂಟೆಕ್ಸಿಗೆ
ಹಾ
ಹ್ಮ್ ಇಷ್ಟ ತನ್ನ ನೋಡಿದಿ ಇವಾಗ ತುಂಬಿತ್ತು ಓಡೋಗ ಆಫ್ ಮಾಡಿ ಒಂದೆ ದಮ್ ಮತಿ ಬಿಿಟ್ಟಿತ್ತುು
ನಾವು ದಿನ ನಾನು ಸ್ಟಾಕ್ ಮಾಡ್ಕೊಂಡ್ ಬಿಿಡ್ತೀನಿ ಒಂದ್ ಮೂರ್ ಬ್ಯಾರೆಲ್
ಹ್ಮ
ಒಂದ್ ನಾಲ್ಕ್ ದಿನಕ್ಕಂದ್ಸರಿ ತಂಬಕೊತೀನಿ ನಾವೇ
ಇಲ್ಲ ಕೆಳಗಡೆ ನಾನು ಸ್ಟಾಕ್ ಮಾಡ್ಕೊಂಡೀನಿ ಸಣ್ಣ ಇತ್ತಲ ಮ್ಯಾಲ ಹತ್ತಲಗಿದ್ ನೀರ್ ಪೈಪ್ ನ ೇರಲಾಗಿದ್ದು ಸಿಂಟೆಕ್ಸ್ಗೆ
ಹ್ಮ್ ನಂಗ್ ಅತ್ಲಿಲ್ಲ ಅಂದ್ರೆ ಬಾಳ ಕಷ್ಟ ನೋಡಿ
ಹಾ ಸಿಂಕ್ನಾಗೆಲ್ಲ ನೀರ್ ಬಂದಾಗಿಬಿಡ್ತಾವ ಅಡಗಿ ಮನ್ಯಾಗ ಹ್ಮ ಹಾಗಂಗಾಗಿ ಪ್ರಾಬ್ಲಮ್ ಆಗ್ತದವ ಮಧ್ಯಾಹ್ದಾಗ್ಲಿಂತ ಹಚ್ಚಿನಿ ಇವಾಗ ತುಂಬೆ ಅಷ್ಟ ಸಣ್ಣ ಹೊಂಟ್
ನಡ ಹ್ಮ್ ಮತ್ತೆ ಏನ್ ಮಾಡಗತ್ತ ಊಟ ಆಯ್ತಾ
ಇನ್ನು ಇಲ್ಲ ನೋಡ ಅಡ್ಗೆ ಆಗೈತಿ ಮಾಡ್ಬೇಕಕ್
ಮಾಡ್ಬೇಕಾ ಏನ್ ಮಾಡಿದ್ರಿ
ರೊಟ್ಟಿ
ನೀವ್ ರೊಟ್ಟಿನ ನಾವ್ ರೊಟ್ಟಿನಿ ಅದೇ ರೊಟ್ಟಿ ಅದೇ ಸಾರು ಅದೇನ ನಮ್ದಂತ್ರು ಇನ್ನ ಮ ಮಟನ್ ದಿನ ತಿಂದ ತ ಚಿಟ್ಕಿಡಾಕದ ನನ್ಗತ್ರುನು ನಿಮ್ ಅಣ್ಣಾಗ ಬರೀ ಮಟನ್ ಮಟನ್ ಮಟನ್ ಅಂದಬಿಡ್ತನ್
ಇಲ್ಲಪ್ಪ ನಮ್ಮ್ ಮನೇಲಿ ದಿನ ಏನ್ ಮಾಡಲ್ಲ ಹಲಸಂದಿ ಕಾಳ ಪಲ್ಯೆ ಸಾಂಬಾರ ಅನ್ನ ರೊಟ್ಟಿ ಮಾಡಿನಿ ಮಾಡ್ಬೇಕ
ಹಾ ಹೌದಾ ನಾನು ಮಾಡ್ಬಿ
ಅದು ಮಾಡ್ಬೇಕವ
ಕಾಳ ಕಾಳ್ ಮಾಡ್ತೀನಿ ಮೆಟಗಿ ಮಾಡ್ತೀನಿ ಅದು ಹೆಸರು ಕಾಳ ಮಾಡ್ತೀನಿ
ಹ್ಮ್ ಹ್ಮ್ ಮೊಳಕೆ ಕಾಳ ಮಾಡ್ಬೇಕಕ್ ಮೆಟ್ಗದೊಳಗ್ ಚಂದ ಆಗ್ತಾವ
ಮೊಳಕೆ ಮಾಡಲ್ಲ ಅದನ್ನೇ ಕುದಿಸಿ ಸ್ವಲ್ಪ ನೀರಲ್ಲಿ ಕುದಿಸಿ ಮೆತ್ತಗ್ ಮಾಡ್ ರ ಹಂಗ್ ಮಾಡ್ತಿನಿ ಮೊಳಕೆ ಬಂದ್ಮೇಲೆ ಹಂಗೆ ಬಾಯಿಲಿ ತಿಿಂದ್ಬಿಟ್ಟ ತಿಂದು ಕಲಿಿ ಮಾಡ್ಬಿಡ್ತೀವಿ
ಹ್ಮ್ ಸರಿ ಮೊಳಕೆ ಕಟ್ಟೆನ್ನನ್ ಮನ್ಯಾಗ ಏನ್ ತಗೊ್ ಬರ್ತೀರಿ
ಇಲ್ಲ ಸುಮಾರು ಸಂತೆಗ ಅಲ್ಲಿಗೆ ಕುಂತಿರ್ತಾರ ಇಪ್ಪತ್ತು ರೂಪಾಯಿ ಕೊಟ್ರಿ ಒಂದ್ ಬೋಗಣಿ ತುಂಬಾ ಕೊಡ್ತಾರ
ಹೌದಾ ಇಲ್ಲ ಮನೇಲ್ಲೇ ಮಾಡ್ಕೊಬೇಕು ಚೆನ್ನಾಗಿರ್ತದ ಅದು ಬೆಳಿಗ್ಗೆ ನೆನೆಸ್ಬಿಡ್ಬೇಕು ಬೆಳಿಗ್ಗೆ ಎತ್ತ ತಕ್ಷಣ ನೆನೆಗ್ ಹಗ್ಬೇಕಾ ನೆನೆಗ್ ಹಾಕಿ ಸಾಯ ರಾತ್ರಿ ಹೊತ್ತು ಒಂದು ತೆಳ್ಳಂದು ಬ ಬಟ್ಟೆ ಇರ್ತಾವಲ್ಲ ತಳ್ಳನ್ ಬಟ್ಟಿದೊಳಗ ಕಟ್ಟಿಕ್ಬೇಕು ಬೆಳಿಗ್ಗೆ ಎಷ್ಟ್ರ ಜೊಿಗೆ ಮೊಳಕೆ ಬಂದ್ಬಿಡ್ತಾವ್
ನಾನ್ ಮಾಡಿದ್ದೀನಿ ನಾನನ್ ಮಾಡಿನಿ ಬಟ್ ಅಲ್ಲಿ ಸಂತೆಾಗ ಅಷ್ಟು ಉದ್ದದ್ದ ಬರ್ತವಲ್ಲ ಹಂಗ್ ಬರಲ್ಲ ಅಷ್ಟ ಚಂದ ಬರಲ್ಲ ಸ್ವಲ್ಪ ಸ್ವಲ್ಪನೇ ಬರ್ತಾವ
ಸ್ವಲ್ಪ ಬಾಳತ್ ನೆನ್ಸ್ಬೇಕು ಬೆಳಗ್ಗೆಿನೇ ಹಾಕ್ಬೇಕು ಬಾಳ್ ನೆನ್
ಹೌದೇನು ನಾ ಸುಮ್ಮ್ ಒಂದ್ ಎರಡು ಮೂರ್ ತಾಸ ಅಷ್ಟೇ ನೆನಸ್ತ
ಇಲ್ಲ ಇಲ್ಲ ಇಲ್ಲ ಬಾಳ್ ನೆನಸ್ಬೇಕು ಮತ್ತ ಬಾ ಜಗ್ಗಿ ಬಾಳ ನೆಂದ ಮೇಲೆ ಮೊಳಕೆ ಸ್ವಲ್ಪ ಉದ್ದದ್ದ ಚೆನ್ನಾಗಿ ಬರ್ತದೆ ಇವತ್ತು ಬೆಳಗ್ಗೆನ್ ಹಾಕಿದೆ ಅಂದ್ರ ರಾತ್ರಿ ಕಟ್ತಲ್ಲ ತಿರ್ಗಾ ಬೆಳಿಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗಿ ತೆಗಿಬೇಕು ಹತ್ತು ಗಂಟೆೆಗೆ ಹಂಗ ಅವಾಗ ಚೆನ್ನಾಗ್ ಬಂದಿರ್ತಾವ್ ನಾನ್ ಎಲ್ಲೂ ಹೊರಗಡೆ ತರಲ್ಲ ಎಲ್ಲ ಮನೆಗೆ ಮಾಡ್ಕೊತೀನಿ ಹೊರಗೆ ಎಲ್ಲೂ ತರಂಗಿಲ್ಲ
ಹ್ಮ್ ನಾ ಸುಮ್ ಒಂದ್ ಎರಡ್ ಮೂರ್ ತಸ್ ಅಷ್ಟೇ ನೆನ್ಸಿಡ್ತಿನನಲ್ಲ ಅದಕ್ಕೆ ಬರಲ್ಲೇ ನಮ್ಮ ಮೊಳ್ಕೆ ಕಾಳ ನನಗ
ಇಲ್ಲ ಇಲ್ಲ ಬೆಳಗ್ಗೆಿನ ಹಾಕ್ ಬಿಡ್ಬೇಕು ಚಂದ ನೆನಂತೇವಲ್ಲ ಸಾಯಂಕಾಲ ನೀನ್ ಮೊಳಕೆ ಕಟ್ಟ ಕಟ್ಟಿಡ್ಬೇಕಾದ್ರೆ ಮೇಲ್ಗಡೆ ಎಲ್ಲ ಒಂದ್ ಸ್ವಲ್ಪ ಬುರ್ಗ ಬುರ್ಗ ಟೈಪ್ ಬಂದಿರ್ಬೇಕದು
ಹಾ ಹಾ ಹಾ
ಹ ಹಂಗಾದ್ರೆ ನೀಟಾಗಿ ಮೊಕೆ ಬರ್ತಾವ್ ಇಲ್ಲಾಂದ್ರೆ ಬರಲ್ಲ ನೆಂದಿರಲ್ಲಲ್ಲ ಕಾಳು ಹೋಗ್ ಬರಲ್ಲ
ಇನ್ ಮುುಂದೆ ಮಾಡ್ತೀನಿ ನಾನು ಹಂಗೆ ಇನ್ ಮುಂದೆ ತಗೊಂಡ್ ಬರ್ತೀನಿ
ಹ
ಮತ್ತೆ ಏನಿಲ್ಲ ನೋಡ್ ನೀನೇ ಹೇಳ್ಬೇಕು ಏನೋ ಗೆಸ್ಟ್ ಚರ್ ಗೆಸ್ಟ್ ಟೀಚರ್ ಎಲ್ಲಿ ಹೋಗ್ತಾ ಇಲ್ಲಾ ಅಂಬಬೇಕಾ
ಇಲ್ಲಪ್ಪಾ ನಂದೇನ್ ಗೆಸ್ಟ್ ಟೀಚರ್ ಬರಲ್ಲಲ್ಲ
ಬಿ ಎಡ್ ಆಗಿಲ್ಲಲ್ಲ
ಹಾ ಬಿ ಎಡ್ ಆಗಿಲ್ಲ ಇನ ಇವಾಗ ಡಿಗ್ರಿ ಕಂಟಿನ್ಯೂ ಅದಲ್ಲ
ಡಿಗ್ರಿ ಕಂಟಿನ್ಯೂ ಮುಗಿಸಸ್ಕೊ್ ಬಿಡ್ಬೇಕಾಗಿತ್ತು ನೋಡ್ ನಾ ಅವವಾಗ ಮೊದಲ್ ಕ ಮೊದ್ಲ್ ವರ್ಕ್ ಮಾಡ್ತಿದ್ವಲ್ಲಾ
ಆ ಟೈಮ್ ಅಲ್ಲಿ ನಾವಾಗಾರ ಮುಗಿಸ್ಕೊೊಳ್ಳಲಿಲ್ಲ
ಅವಾಗೆ ಮುಗಿಸ್ಕೊಂಡ್ ಬಿಟ್ಟಿದ್ರೆ ಆಗ್ತಿತ್ತು ಕೆಲ್ಸ ಎಲ್ಲಿ ಮನೇನ್ ಕೆಲ್ಸ ಮಾಡೋದ್ರೆ ಮನರ ಆಗ್ತಿ ಮದ ಓದೋದಗಲ್ಲ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದೆ ಇವಾಗ ಹಾ ಸೆಕೆಂಡ್ ಸೆಮ್ಇವಾಗ ಎಕ್ಸಾಮ್ ಬರ್ಲತ್ತೀನಿ
ಇವಾಗ ಮೊನ್ನೆ ಮೊನೆೆ ರೀಸೆಂಟ್ ಕಟ್ಟಿಯಾ
ಹ್ಮ್ ಫಸ್ಟ್ ಸೆಮ್ ಮುಗ್ದ ಸೆಕೆಂಡ್ ಸೆಮ್ ಬರ್ಲತೆ
ಮಾ ತಿರಿ ನಾಕ ವರ್ಷ ಮ್ಯಾಲಯ್ತ್ ತೆರಗಿ ಯಾವಾಗ ಕಟ್ಟಿದ್ರೆ ತಿರುಗ್ ಎಲ್ಲಾ ಮುಗಿದ್ ಬಿಡ್ತಿತ್ತು
ಎಲ್ಲಾ ಮೂದ್ ಬಿಡ್ತಿ ತಿನ್ ಮಾಡ್ತಿ ಅವಾಗ ಯಾಕ ಇಂಟ್ರೆಸ್ಟ್ ಇರ್ಲಿಲ್ಲ ಈಗೇನು ಏನು ಕಂಪ್ಲೀಟ್ ಮಾಡ್ಕ ಬಬೇಕಪ್ಪಾ ಡಿಗ್ರಿ ಆದ್ರ ನ ಅಟ್ ಲೀಸ್ಟ್ ಬೆಲೆ ಇರುತ್ತ ತದ ಮುಂದ್ ಯಾವ್ದನ ಎನ್ ಜಿ ದ ಕೆಲ್ಸಗಳು ಚೆನ್ನ್ ಸಿಗ್ತಾವ ಅಂತ ಹೇಳಿ
ಹ್ಮ್ ಎಲ್ಲ ನಾನ್ ನಾನು ನಂದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗೇತ್ತಲ್ಲ ಅದು ಡಿಪ್ಲೋಮಾ ಇಂಜಿನಿಯರಿಂಗುನು ಕಂಪ್ಲೀಟ್ ಆಗೈತೆ ಮತ್ತ ಇದು ಕಂಪ್ಯೂಟರ್ನು ಎಲ್ಲಾನು ಬೇಸಿಕ್ ಎಲ್ಲ ಕಂಪ್ಲೀಟ್ ಆಕೈತಲ್ಲ ಮೊನ್ನೆ ಕೇಳಕ್ ಹೋಗಿದ್ದೆ ಸ್ಕೂಲಿಗೆ ಮತ್ತ ಏನ್ ಮಾಡ್ಲಿ ಮನೇಲಿ ಕುಂತಲ್ಲಿ ಏನಾದ್ರು ಕಲಿ ಏನಾದ್ರು ಮಾಡ್ಬೇಕಲ್ಲ ಎಟ್ಲೀಸ್ ಹಾ ಅದ್ರ ಸಂಬಂಧನ್ ಕೇಳಕಂತ ಹೋಗಿದ್ದೆ ಜೂನ್ ಹತ್ರರ ತನ ಹೇಳ್ತನಮ್ಮ ಅಂತಂತಂದ್ರು ಆಕ್ಚುಲಿ ನಾನು ಅವ ನಾನು ಅವ್ರ ಕೈಗೆ ಕಲ್ತಿದ್ದು
ಹಾ ಹಾ ಹಾ
ಹಾ ಹನೀಪ್ ಸರ್ ಅಂತ ನಾನ್ ಅವ್ರ ಕ ಹೇಗೆ ಕಲ್ತಿದ್ದು ಈಗ ಅಲ್ಲೇ ಚೆನ್ನಾಗೈತಿ ಚಂದ ಐತಿ ಹ ಎಲ್ಲರೂನು ಟೀಚರ್ಸ್ ಎಲ್ಲಾನು ಚೆನ್ನಾಗ ಐತಿ ರಿಕ್ವರ್ಮೆಂಟ್ ಐತ ಅಂತ ಹೇಳಿ ಬಟ್ ಹೋದ್ರ ಆಯ್ತಂತೇಳ ಕೇಳಿನಿ ಅದು ಒಂದೇ ಸ್ಕೂಲಿಗೆ ಹೋಗಿನಿ ನಾನು ಮತ್ತ ಯಾವ್ದದ ಸ್ಲಿ ಹೋಗಿಲ್ಲನಗೆ ಅದೇ ಸ್ ಇಷ್ಟ ಆಯ್ತು
ಹ್ಮ್ ಹಾ ಹಾ ಹಾ
ಅಲ್ಲೇ ಹೋಗಿನಿ ಏನ ಹಜೂನ್ ಹತ್ರರತನ ಅಂತ ತಂದಾರ ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ ನಂದ್ ಲಕ್ಕ
ಹ್ಮ್ ಹ್ಮ್ ಇಲ್ಲಿ ಫಸ್ಟ್ ಹೋಗಿದ್ದೆ ಒಂದ ತ್ರೀ ಮಂತ್ಸ್ ಅಂದ್ರೆ ಇದು ಒನ್ ಟು ಫಿಫತ್ ಹೋಗಿದ್ದೆ ಸೆಕೆಂಡ್ ಪಿುಸಿ ಮ್ಯಾಗ ತಗೊಂಡಿದ್ನ ಕಳ ಒನ್ ಟು ಸೆವೆಂತ್ ಇಲ್ಲ ಫಿಫ್ತ್ ತನಕ ಯಾಕಂದ್ರೆ ನಂದ ಬರೀ ಪಿ ಯು ಸಿ ಅಷ್ಟೇ ಆಗಿತ್ತಲ್ಲಾ
ಹಾ ಬಟ್ ನಾಲೆಜ್ ನಾಲೆಜ್ ಇದ್ರೆ ಕರ್ಕೊಂತಾರಲ್ಲ
ಆ ಯಾವಾಗ ಅವಾವಾಗ ಫೋರ್ ತೌಸಂಡ್ ಕೊಡ್ತಿದ್ವ ನಾನೊಂದ ಮೂರ್ ತಿಂಗ್ಳ ಹೋಗಿ ಬ್ಯಾಡ ಅಂದ ನಿಮ್ಮ ಅಣ್ಣ ಬಿಟ್ಬಿಟ್ಟೆ
ಹ್ಮ್ ನನಗ ಒಂದ್ ಐದ ಸಾವಿರ ರೂಪಾಯಿರ ಕೊಟ್ರ ತಿಂಗಳ ಹೋಗ್ಲಕ್ ಅಂತೇಳಿ ಕೇಳಿನಿ ಏನ್ ಮಾಡ್ತಾರಣ್ಣ ಅಟ್ಲೀಸ್ಟ್ ಮನಗಾದ್ರೂ ನಡೀತದ
ಅದ್ರೊಳಗೆ ಮತ್ ಆರ್ನೂರ್ ರೂಪಾಯಿ ಉಲ್ಟಾ ವ್ಯಾನಿ ಕೊಡ್ಬೇಕು
ಅಯ್ಯ
ಎಲ್ಲಿ ಉಳಿತವ್ರೊಕ್ಕ ಸುಮ್ನೆ ಮಾಡಿದ್ನು ವೇಸ್ ಬೆಳಗ್ಗೆ ಬೆಳಗ್ಗೆ ಎ ಗಂ ಗಟ್ಟಿಗೆ ಬ್ಬ ಬಿಡೋದು ಅದು ವ್ಯಾನ್ ಊರೆಲ್ಲ ಸುಚ್ಕೊಂಡ್ ಆಮೇಲೆ ಸ್ಕೂಲಿಗೆ ಹೋಗೋದು ಹತ್ತು ಗಂಟೆಗೆ
ಹೌದ ಬಾಳ ಕಷ್ಟ ಆಗತ್ತ ಹಂಗಂದ್ರೆ
ಇಗಂತೂಊಲ್ಲ ಸುಚ್ಕೊಂಡ್ ಆಮೇ ಲಾಸ್ಟ್ ಇತ್ತಂತಂದ ಆರು ಗಂಟೆಗೆ ಬಿಡೋದು ಬೇಡ ಬೇಡ ಅಂತಿ ಬೈದ ಬಿಟ್ಬಿಟ್ಟೆ
ಮತ್ತೆ ಏನ್ ಮಾಡ್ತತಿವಿ ಅವ್ರ ಗಂಡದ ಮಾತ್ ಕೇಳ್ಬೇಕಲ್ಲಾ ಅಂಜಿಕೆಗಾರ
ಏನ್ ಮಾಡ್ತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಹೋಗ್ಬೇಕುಂಗೆ ನಮ್ಗ ಇಷ್ಟ ಇರೋದ ಅವ್ರಿಗ ಇಷ್ಟ ಆಗಲ್ಲ ಅವ್ರಿಗ ಇಷ್ಟ ಇರೋದ್ ನಮ್ಗ ಇಷ್ಟ ಆಗಲ್ಲ
ಹಂಗೆ ನೋಡ್ ಹಂಗೆ ನೋಡ್ ನಾನು ನಿಮ್ ಅಣ್ಣಾಗ ಹೋಗ್ಲೇನು ಅಂತ ಅಂದೆ ಮನೇಲಿ ಕುಂತ ಎಷ್ಟ ಅಂತ ಕುಂದರ್ಲಿ ಮನ್ಯಾಗ
ಹೌದೌದು ಯದನ್ನು ಮಾಡ್ಬೇಕಪ್ಪ ಸುಮ್ನೆ ಯಾಕಂದ್ರೆ
ಇವಾಗೇ ನಮ್ ಕೆಲ್ಸ ಸಿಕ್ತಾವ ಜೂನ್ ಇಂದ್ರೇನ ಯಾವ್ದ್ರ ಸಿಗ್ಬಹದು ನಡ್ಬಾರ ಯಾಕಂದ್ರೆ ಮತ್ ಸಿಗಲ್ಲ ಮತ್ತ
ಮನುಷ್ಯ ಕೆಲ್ಸ ಇದ್ರೆ ಯಾವವು್ದ ಯೋಜನೆಗಳು ಅನ್ೆಸಸರಿ ಬರಲ್ಲ
ಬರಲ್ಲ ಬರಲ್ಲ
ಹ ಇಲ್ಲಾಂದ್ರೆ ತೆಲಿ ಆಫ್ ಆಗಿಬಿಡ್ತದ ಮನುಷ್ಯ
ಹ್ಮ್ ಹೇಳಿನಿ ನೋಡಮ್ಮ ಅಜುನ್ ಹತ್ರ ತನ ಹೇಳ್ತನ್ ಅಂತ ಹೇಳಾರ ಏನಾಗಗುತ್ತ ನೋಡ್ ಲಕ್ಕಂದ ನಂದ ಸು್ ದವ್ರ ಮೇಲ್ ಭಾರ ಆಗ್ಬಿಟ್ಟಿ ನೋಡ್
ಏನ್ ಮಾಡ್ಬೇಕು ಯಾವ್ದಕ್ಕಾನ ಮಾಡ್ಬೇಕಲ್ಲ ಮತ್ತ
ಹ್ಮ್ ಸುಮ್ಮನೆ ಕುಂತ್ರಿ ಎದಕ್ಕಾದ್ ಮನೆ ಖರ್ಚಿಗಾದ್ರು ಬೇಕೇ ಅಲ್ಲ ಎಷ್ಟಂತತ ಒಬ್ಬನೇ ಬೇಕ ಚಾರು ಪೂರು ನಮ ನಮ ಇಷ್ಟತ್ನ ನಮ್ಗೆ ಏನಾದ್ರು ಬೇಕ ಅನ್ಸತಯ ನನ್ನ ಹತ್ರನ ಅಮೌಂಟ್ ಐತಲ್ಲ ರೊಕ್ ಅಾವಲ್ಲ ಅನ್ಸುತ್ತ ಅದ ರೊ ಅಕ್ಕ ಇರ್ಲಿಲ್ಲಪ್ಪಾ ಅಂತಂದ್ರೆ ಏನೋ ಒಂಥರ ಕೈಯ ಎಲ್ಲ ಕೈಕಾಲೆ ಮುಂದ ಹೋಗಲ್ಲ ನಮ್ಗ ಹಾ
ಪಪ್ಪ ಯಾರು ಕೊಡ್ತಾರೆ ನೀನ್ ಪುಣ್ಯಕ್ಕೆ ಯಾರು ಕೊಡೋರು
ಯಾರು ಕೊಡಲ್ಲವಾ ನನ್ ಗೊತ್ತಾಯ್ತು ಹ ಒಂದ್ ವರ್ಷ ಷ ಆಯ್ ನೋಡ್ ಮನ್ಯಕ್ ಕುಂತು ಎಷ್ಟು ಕಷ್ಟದಾಗಿದಿ ಅದನ್ ನಾವ್ ಮನೆ ಕುಂತತ್ ಆರಾಮ್ ಇದಿವವಲ್ಲ ನಾಕ್ ಜನ್ರಿಗೆ ವ್ರು ಆರಾಮದಾರ್ ತಗೋಂತಂತಾರ ನಮ್ ಕಷ್ಟ ನಮ್ಗ್ ಗೊತ್ತಿದ್ದು
ಹೌದಮ್ಮ ಅದಕ್ಕೆ ಎಲ್ಲರ ಕೆಲಸ ನೋಡ್ಕೋಬೇಕು ಪಟ್ಟಂತು
ನೋಡ್ಕೋಬೇಕ ನಾನು ಅದೇ ಒ ಬಡದಡಕತೇನಿ ಮಡ್ ದೇವ್ರ ಪಣ್ಣೆಯಲ್ಲಿ ಸಿಕ್ಕ್ರೆ ಚಲೋ
ಯಾವ್ದನ ಎನ್ ಜಿ ಒದ ಕೇಳಿ ನೋಡ್ಬೇಕಮ್ಮ
ಎನ್ ಜದಲ್ಲಿ ಯಾವ ಓಪನಿ ಇಲ್ಲಲ್ಲ ಕೆಂಬಾವಿಯಲ್ಲಿ ಎಲ್ಲಾ ಬೇರೆ ಬೇರೆ ತಾಲೂಕಲ್ಲ ಐತಿ ಅಲ್ಲೈಐತಿ ನಿಮ್ೂಊರಲ್ಲಿ ಎಲ್ಲಾ ಕಡೆನೂ ಇದಿಲ್ಲ ಯಾವವು್ದ ಹೋಗ
ಹೌದು ಕೆಂಂಬವಿದದಲ್ಲಿ ಯಾವುೂ ಇಲ್ಲ ಬಿ ಈ ಕಡೆ ಸುರ್ಪುರು ಹುಣ್ಸಿಗೆಿ ಹುಣ್ಸಿಗೆಿ ಬರ್ತದಲ್ಲ ನಿಮ್ದು ಕೆಂಂಬಾವಿ ಸುರ್ಪು
ಹಾ ಹುಣಸ್ಕಿ ಬರುತ್ತಾ
ಹಾ ಆ ಕಡೆ ಬರಲ್ಲ ಬಿಡು ಜಾಸ್ತಿ ಈ ಕಡೆನೇ ಇರ್ತಾವ್ ಈಗ್ ನೆಕ್ಸ್ಟ್ ಈ ಸ್ಕೂಲ್ಗಳೊಗೆಂತು ನೋಡ ಎಷ್ಟು ಬೇಗ ಬೇಗ ಅರ್ಜಿ ತೊಗೋಕತ್ತ ಬಿಟ್ರ ಆಲ್ರೆಡಿ ಎಲ್ ಫುಲ್ ಆದ್ ಅಂದ್ರೆ ಮತ್ರ ಸಿಗಂಗಿಲ್ಲ
ಮತ್ತ್ ಅದನು ಸಿಗಲ್ಲ ಅದು ಒಂದ್ ಕಷ್ಟ ಏನ್ ಮಾಡ್ಬೇಕನ ನಡ್ಬರ್ಕ್ ಆಗ್ಬಿಟ್ಟದ್ ನೋಡು
ನೀನ್ ಯಾವ್ದಾರ ನೋಡ್ಕೋಬೇಕು ಹೀಗೆ ಸ್ಟಾರ್ಟಿಂಗ್ಗೆ ಆಮೇಲೆ ಸಿಕ್ಕಲ್ಲ
ಸಿಗಲ್ಲ ಸಿಗಲ್ಲ ಸಿಗಲ್ಲ ನಾವ್ ಮೊದ್ಲ್ ಮಾಡ್ತಿದ್ವಲ್ಲ ಬರ್ ಅದು ಓಪನ್ ಆಗುತ್ತ ನು ಅಂತ ನೋತಾ ಇದೀನ ಅದುೂ ಓಪನ್ ಆಗೋಲ್ ನಮ ಮ್ ಸುಮಾರ ಐತ ನೋಡ
ಹಾ ಅಂತಾರಪ್ಪ ಆಗ್ತೇತಿ ಅಂತ ಏನ್ ಮಾಡ್ತದ ನಮ ನಾವವು ಅದಕ ಕೈಯಲ್ಲಿ ಮನ್ಷ್ಯಗ್ ಏನನ್ ಕೆಲ್ಸ ಇದ್ರೆ ಸರಿ ಅಲ್ಲ
ನಿಜ ಕೆಲ್ ಮನೇಲಿ ಕೆಲ್ಸನೂ ಪಟಪಟ ಆಗ್ತಾವ ಅವ ಏನಾದ್ರು ಒಂದ್ರೆಗ ಏನಾರ ಒ ಡೂಟಿ ಏನಾರರು ಹೋಗ್ತಾಐತ್ತಪ್ಪ ಅಂದ್ರ ಪಟಪಟ ಆಗ್ತಾವ ನೋಡ್ ಕೆಲ್ಸ ಮನ್ಯಾಗ. ಮನಾಗಿದ್ವಿ ನೋಡು ಅಬ್ಬಾ ಎಷ್ಟು ಮೈಗಳು ಎಷ್ಟು. ಬಿಟ್ಟು ಮೈಗಳಂದ್ರೆ ಒಂದು. ಬೋಗಣಿ ಎತ್ತಕ್ಕ ಅಷ್ಟು ಕಷ್ಟ ಆಗ್ತದ ನೋಡ ಅಷ್ಟು ಮೈಗಳ್.
ಹ ಹ ಹ.
ಚಿಂತಿನೂ ಬಾಳ ಬರ್ತವೆ.
ಹೌದೌದು ಟೆನ್ಷನ್ ಆಗ್ತದ ಮನುಷ್ಯಗ್.
ಅವು ಇವು ಹೊರಗಿನ ಸಮೇತನು ಚಿಂತಿ ಒಳಗ ಒಕ್ಕುರ್ಸ್ಕೊಂತಾವ್. ನೋಡಿ ಇಲ್ಲ. ಏ ನಾನು ನಾಳೆ ನಾಡಿದ್ದು ಹೋಗ್ ಬರ್ತೀನಿ. ಹೋಗ್ ಬಂದು ಎಲ್ಲಿ ಹೆಂಗೈತ ಅಂತ ಕೇಳಿ ಬರ್ತೇನಿ ಹ್ಮ್. ಹ್ಮ್ ಹಂಗೆ ಮಾಡ್ತೀನಿ.
ಹ್ಮ್ ಮಳೆ ಇಲ್ಲ ಅಲ್ಲಿ.
ಮಳಿ ನಿನ್ನೆ ಬಂತಪ್ಪಾ ನನಗಂತ್ರು ಅಂಜಿಕಿನೇ ಬಂತು ಮಳಿ.
ಫುಲ್ ಗುಡುಗು ಸಿಡ್ಲು.
ಹಾ ಮತ್ತ ಎಷ್ಟು, ಒಂದ್ ಮಿನಿಟ್ ಇರು ಅಂಬಿಕಾ ಅಣ್ಣ ಬಂದ ಒಂದ್ ಮಿನಿಟ.
ಹಾ ಹಾ ಸರಿ ಮತ್ ಮಾಡ್ತೀನ್ರಿ.
ಹಾ ಒಂದೇ ಮಿನಿಟ.